ಏನ್ ಮಾಡಡಕ ತರಾಮಾ
ಆರಾಮ ಅಣ್ಣ ನೀನು
ನಾನು ಆರಾಮವ ನಮ್ಮ ಮಕ್ಕಳ ಬಂದಿಲ್ಲ ಸಾಲ ಅಂತ
ಇ ನ ಬಂದಿಲ್ಲೋಡ್ ಬರ್ತಾರ ನಾಲ್ಕವರಿಗೆ
ಆ ಹೌದೇನ್ ಬಂದ್ ಊಟ ಗಿಟ ಮಾಡ್ತಾರೇನ್ ಮತ್ತತ್ ಊಟ ಅದು ಮಾಡ್ಬೇಕೇನ್ ಅಡಗಿ
ಅಡಗೆ ಮಾಡ್ಬೇಕವ ನೀವು
ಹ ನಾ ಏನ ಇಲ್ಲ ಇನ್ನ ಸಂಜೆಕ್ ಇನ್ನ ನಾಕವರೆರಿ ಏನ್ ಆರವರಿ ತಕ ನ ಇನ್ನ ನ್ ೇಟಾಗ ಮಾಡ್ತೇವ ನಿನ್ ಮಕ್ಳ ಬರ್ತಾರಲ್ಲ ಅದಕ ಕೇಳಾಕತ್ತಿನಿ
ನಾವು ಮಾಡ್ತೀವಿ ಆರು ಗಂಟೆ ಏಳ್ ಗಂಟೆಗ ಬೆಳಿಗ್ಗೆ ಎದ್ದು ಏನಲ್ಲ ಇರ್ತದ
ಹ ಬಂದ್ ಊಟ ಮಾಡ್ತಿರ್ಬೋದಲ್ಲ
ಊಟ ಮಾಡ್ತಾರ ಮುಂಜಾನೆದು ಮುನ್ ಮುಂಜಾಲಿದ ಇರ್ತದ ಏನಾರ ಅನ್ನಸ ಹ ಅನ್ನಸ ಸಾಂಬಾರಾರ್ ಇರ್ತದ ಮುಂಜೆಿಂದ ಅದೇ ಊಟ ಮಾಡ್ತಾರ ಇರ್ಲಿಕ್ಕಂದ್ರೆ ನಮ್ಮೇ ಮೂರ್ ನಾಲ್ಕ್ ಮಿ ಅಾವ್ ಇಲ್ಲಿ ನಮ ಕಕರ್ದು ನಮ್ಮ ಮಾಮರದು. ಮಾಮರ್ದ ಅಪ್ಪಾರ್ದು ಎಲ್ಲನಾ ಹೋಗಿ ಅಲ್ಲಿಂತ ಹ ಅಲ್ಲಿಂದ ತಗೊ್ಂಬಂದ್ ಉಂತಾರ ಏಂದ ಅನ್ನ ಇದ್ರ ಅನ್ನ ಇರ್ಕಂದ್ರೆ ಅನ್ನ ತರ್ತಾರ ಸಾಂಬಾರ್ ಇರ್ಲಕಂದ್ರ ಸಾಂಬಾರಾರ್ ತರ್ತಾರ.
ಹೌದೇನ.
ಹಕೊಂಬಂದ್ಗೇಸ ಊಟ ಮಾಡ್ತಾರ ಮಾಡ್ ನಾನು ಸಾಯಂಕಾಲ ಏಳು ಗಂಟೆಗ ಧಾರಾವಹಿ ಬಿ
ಇಲ್ಲ ಹುಣಸು ಇಲ್ಲ ಬಂದಿಂದ ಅಲ್ಲಿ ಆಡಿರ್ತಾರಲ್ಲ.
ಊಟ ಮಾಡ್ತಾರ ಇದ್ದದ್ ಊಟ ಮಾಡ್ತಾರ ಏನಾರ ಇಲ್ಕಂದ್ರ ರೊಕ್ಕ ಕೊಡಂತಾರ ಅಂಗಡಿ ಹತಾರ.
ಹ್ಮ್ ಇಲ್ಲ ಬಂದಿಂದಾಗ ಊಟ ಮಾಡ್ಸ ರೊಕ್ಕ ಕೊಡ್ಬೇಡ.
ರೊಕ್ಕ ಕೊಡುವ ಅಂತ ಹೇಳ್ತಾರ ಅವಮ್ಮಿ ಕೊಡ್ತಿೀವಿ ಇದ್ದಾಗ ಇರ್ಲದಾಗ ಇಲ್ಲ ಏನಾರ ಇದ್ದು ಊಟ ಮಾಡ್ತ ತಾರಾ ನಿನ್ನೆ ಬಲ್ಸೆಟ್ಾಳಕ್ ಹೋಗಿದ್ ನಾವ ಅವ್ರ ಪಾಪ್ಪ ಸಾಯಂಕಾಲ. ಲ್ಲ ಅಂಗಿಗಳ ಕಾಜು ಗುಂಡಿ ಮಾಡ ಶೆಂಬರಕ ಸೇವ ತಗೊಂಬಂದನ ಸೇವ ಆದವ ಸೇವ ಆಯಕ ಕೊಡ್ತೀನಿ ಇಲ ಅದ್ರ ಚಾ ಮಾಡಿಕ ಕೊಡ ಹ್ಮ್ ಚಾ ಮಾಡಿಕೊಡಮ ಚಾ ಮಾಡಿ. ಕುಡಿ ಅವ ಚಾ ಮಾಡಿ ಕುಡಿ ಅವು ಅಂದಿರ್ತಾನ.
ಹ್ಮ ಹೌದೇನಾ.
ನಿಮ್ ಚಾ ಮಾಡ ಕೊಡ್ ನೀವು ಮಾಡ ಕೊಡೋಲ್ಲ ಏಾರ ಏಾರ ಇದ್ದ ಇದ ಕ ಕೊಡದ ಇಲ್ಲಕಂದ್ರ ಭಾಳ ಕಿರಿ ಕರಿ ಕಿರಿ ಮಾಡ್ತವ ನಮ್. ಹುಡುಗ.
ಹಂಗೆ ಮಕ್ಳು ನಡ್ಯದ ಮಕ್ಳ ಕಿರಿ ಕಿರಿ ಅಂದ್ರೆ ಹಂಗ. ಮಕ್ಕಳು ಎರ್ಲ್ಲ ಮತ್ತ ಯಾರ್ ಮಾಡ್ತಾರ.
ಬಾಳ ಕಿರಿಕಿರಿ ಸಣ್ಣ ಕಿರಿಕಿರಿ ಅಲ್ಲ ಏನ್ ಬೇಕಂತಾನ ಅ್ ಒಟ್ಟ ಕೊಡಬೇಕ.
ಎಲ್ಲ ಮಕ್ಕಳ ಮ ಮತ್ ತಾಯಿ ಮಾಡ ಮ್ಯಾಗ ಮಾಡದು ಮತ್ತ ಯಾರ್ ಮ್ಯಾಗ ಮಾಡಂದಾರ.
ಇಲ್ಲ ಅಂದ್ರ ಘನ ಅಡ್ಡಿಯ ನಮ್ ಪಾರ ಸಣ್ಣದಲ್ಲ ನಮ್ಮ್ ಹುಡುಗ ಗನ ಅಡ್ಡಿ. ಇಡ್ಡಿ ಸಣ್ಣದಲ್ಲಾ ಬ್ಯಾಡ್ ಅಂದ್ ಅದ ಕೊಡಬೇಕು ಕುಮ್ಮ ನಾವ್ ಏನ್ತ್ರ ಅಂದ ಕೊಡಬೇಕುಮ್ಮ. ಹ್ಮ ಮೊನ್ನ ಉಣಸಿಸಿ ಮೊನ್ನೆ ಉಣಸ ಹೋಗಿದ್ದೆ.
ಹೌದನ ಹ.
ನೀ ಕಾಣ್ಲಿಲ್ಲವ ಮನ್ಯಾಗ ನೋಡ್ಬೇಕ ಬಾಗ್ಲಿ ಓಪನ್ ಇತ್ತ ಆದ್ರ.
ಹ ಒಳಗ ಇರ್ತೀನಿ ಮತ್ತೆ ನಮ್ಮ ಊರದು ಇರ್ತಾರ ಹೊರಗ ಮತ್ತೆ ಕಂಡಿಲ್ನ್ನ್. ನಾವ್ ಒಳಗ್ ಕುಂಡ ಎಲ್ಲಿ ಮಂಚ ಬುಟ್ಟ ಎಲ್ಲ ಬರ್ಬೇಕಕ್ ಹೊರಗೆ ಮಗಳ ತಗೊಳ ಇಲ್ಲ. ಮಗಳ ಜೊತೆನೇ ಆಡದ ಆಡ್ತದ.
ಅದೇ ಮನ್ಯಾಗಿದ್ದೇನು ಹ ಮನ್ಗಿದ್ದೇನ್ ಒಳಗ ಅದಕ್ಕ. ಅಕ್ಕಲೆ ಯಾಕವ ಆಸಮಾ ಒಟ್ಟಾಕಿ ಹುಡುಗಿರ್ತದ ಒಳಗ ಇರ್ತ ಬುಡ ಅಂತ. ತೆಳಗಸಿ ಇದನ್ ಮಾಡ್ಲಲ್ಲ ನಾ ಹಾ ಉಣಸಿಗ್ ಹೋಗಿದ್ದೀವಿ ಬಂಗಾರ ತಗೊಂಬಂದ್ರ ಆಯ್ತ ಅಂತ.
ಏನ್ ತೊಂಬಂದಿ.
ಉಂಗ್ರ ತಗೊಂಬಂದಿ ನೋಡ.
ಹಾ ಚಲೋ ಮಾಡ್ದ. ವ ಹೆಂಗಾನ ಮತ್ತೆ ಒಳ್ಳೇದಾಯ್ತಲ್ಲ ಅದೇ ಅದನ್ನ ಒಂದು ಇದು ರೊಕ್ಕ ಇದ್ರೆ ಏನಾಯ್ತದ ಒಂದು ಬಂಗಾರ
ರೊಕ್ಕ ಇದ್ರ ಮಂದಿ ಕೊಡದಲ್ಲ ಅದಕಲ್ಲೇ. ತುಂಬ್ ಬಂಗಾರ ತಗೊಂಬಂದ ಇಟ್ರ ನಮ್ಮ ಮನ್ಯಾಗ ಇರ್ತದ ನಮ್ಮ ನಾಳೆ ಹೆಲ್ಪ್ ದಪ್ಪ ಆಗತ್ತಾ ಅಂತ ಹೇಳಿಗೆಸಿ ತಗೊಂಬ ಅಂತ ಹೇಳಗೆಸಿ ತಗೊಂಬಂದಿ ನೋಡ್ ನಂಬಲ್ಲಿ ಬಂಗಾರ. ತಪ್ಪ ಅಂದ್ರ ರೊಕ್ಕ ನಮ್ ಕೈಯಗ್ ಇದ್ದಂಗ ಹ ಅದಕ್. ಹಾ ಅದಕ್ಕ ನಿಮ್ ಅಣ್ ಅಣ್ಣ ತಗೊಂಬಂದ್ ಬಿಡ ಮಂತೇಶ್ ಅಂತ ಹೋಗಿದ್ದೆ ನೋಡಿದೆ ನಿಮ್ ಮನೆ ಕಡೆ.
ಹ್ಮ ಕೋಳಿ ಅದಾವ ಮಾರೀರ್ಯ.
ಕೋಳಿ ಅದಾವ ಮನ್ನಿ ಮಿರ್ಗ ಅಂತ ಬಂತಲ್ಲ. ಹ ವ ಮನ್ನಿ ಮರ್ಯಾನ ನಾಲ್ ಕೋಳಿ ಮಾರ್ಯಾನ ಎಷ್ಟ ನಾಕು ವರಿ ಸಾವರ ರೂಪಾಯಿ ಏನ ಮರ್ಯಾನಾ. ಇ ಅದ ಆದ್ರ ಅವ್ ಸಣ್ಣ ಅದ್ಯಾವ ಇನ್ನ ಸ್ವಲ್ಪ ದಿನ ಹೋಗ್ಲಿ ಆಮ್ಯಾಗ ಮಾರಿದರಆಯ್ತು ಅಂತ ಹೇಳಿ.
ಹೌದೇನ್ರೀ, ಇಲ್ಲ, ಬಾಳಿದ್ದು! ಒಂದೇ, ಅಲ್ಲ ಮತ್ತೆ ಮೀರುಗಕ್ಕ, ಹೋಗ್ಯವೇ, ನಂದೆ ಮತ್ತೆ? ...
ಹ, ಅದೇ ನಾಕೆ, ಮಾರಿ, ಬಾಳೆ ಏನು, ಮರಿಲಾ. .. ನಾಕೆ ಮಾರಿವು, ಉಳ್ದುವ, ಅದವಾ ಆಡ ಇದದ ಆದ್ರ ಒಂದ್ ಹೋತ್, ಮರಿ ಒಂದ್ ಹೆಣ್ ಮರಿ ಇದದ. ..
ನಾಕಕ್ಕೆ, ಮತ್ತ್ ನಾಕುವರೆ, ಸಾವಿರ ಅಂತಿರಲ ತಗೋ, ಚಲೋ ಅಲ್ಲೇನು ಮತ್ತೆ? ..
ಹ, ಅಂದ್ರೇನ! ಅವು ಸ್ವಲ್ಪ ದೊಡ್ದುವ್ ಆಗಿದ್ವಲ್ಲಾ? ..
ಹ್ಮ, ಹನ್ನಡ್ನೂ, ರೂಪಾಯಿ ಹನ್ನೂರು ರೂಪಯಿ ಹೋಗ್ಯವನ. ..
ಹ, ಸಾವಿರ ಅಂದ ಹುಣ್ಸಿಗೆ! ಅಲ್ಲೇ ಹೋದ್ರಂತ ಹೋಗನ, ಇಲ್ಲೇ ಬಾಜಾರದಾಗನನೆ, ನನಗ್ ಕೊಡು, ನಿನ್ಗು. .. ಕೊಡ, ಅಂತ ಹೇಳಿ, ಇಸ್ಸೀ. .. ಇಸ್ಕೊಂಡ್ರಂತ, ಹ್ಮ, ಉಳ್ಕಿದ್ದು ಏನ? .. ಸಣ್ಣವ, ಅದಾವ ಅದ್ರೊಳಗೆ! ಮತ್ತ ಏನ ಕೋಳಿಗೆ, ಹುಂಜ ಬೇಕಂತ ಹುಂಜಗಳು ದೊಡ್ಡವಾಗಿದ್ದು? .. ಒಂದುಯೆರಡು, ಅವು ಕೋಳಿಯಾಗು? .. ಹೊಳೆಗ್, ಬೇಕ್, ಬಿಡು, ಬ್ಯಾಡ ಅಂತ! ಹೇಳಗೆಸಿ ಒಂದ್ಯಾಡು ಉಳಿಸಿಗೊಂಡನ ದೊಡ್ದುವ್, ಅದು ಹುಂಜಾಗೋಳು? .. ಅವು, ಅದು ಪಡ್ಡಿಗಳನಂತ! ಮಾರುಕೋ, ಬಂದಾನ ಅದಾವಿನ? .. ಮರಿ, ಈಗ ಸದ್ಯಕ್! ಒಂದು, ಹದ್ನೈದ ಮರಿ ಅದಾವ, ನೋಡು. ..
ಅಧ್ಯೇನುತೇನುಚಾಲೋ, ಅದು, ಮತ್ತೆ, ದೊಡ್ಡಗ, ಹಗಿಬೋಹುಧ್ಯಾಲ? ..
ಆಗ್ಯಾವ, ಈ ಕಡೆ ಸ್ವಲ್ಪ ಕೋಳಿ ನಾಯಿ ಮುಂಗ್ಲಿದು, ಸ್ವಲ್ಪ ಬರ್ತಾವ? .. ಅವನು, ಎಲ್ಲಿ, ಕಾಯತೋಕ, ಕೊಡಲಾಗುತ್ತೆ? .
ಏನ್, ಕೊಟ್ಟಿರಿ, ಏನ್ ಅದಾವ ಏನ ಇಲ್ ಮತ್ತ ಮರಿ ನೀವು? ..
ಮರಿ, ಅದಾವ ಓತವ! ಮೈಯಕ್ ಬಿಡ್ತಿವಿ ತಿಂದಸ್, ತಿಂತಾವ ಉಳ್ದಸ್ ಉಳಿತಾವ ಅದು? .. ದೊಡ್ದುವ, ಆಗ್ಯಾವ ಆದ್ರ! ಅವೇನು ಈಗ ಮುಂಗಾಳಿ ಕೈಯಾಗ್ ಸಿಗಲ್ಲ? ..
ಹ, ಹೌದಾ, ಇಲ್ಲ ಎಸ್ಟು, ಅದವ ಈವಗ ಹದ್ನೈದು, ಅದವ ಅಂತೆಲ್ ಮತ್ತ ತಗೊ? ..
ಅದೇ, ಹದ್ನೈದ್, ಮರಿ, ಅವ ನಾಕ್ ಕೋಳಿ ಅವ, ಒಂದ್ ಹುಂಜ! ಅದ, ಎರಡ್ ಪಡ್ಡಿ, ಅದಾವ? ..
ಹಾ, ಹಾ, ಇಲ್ಲ! ಮತ್ತೆ, ಮೊನ್ನೆ, ಮಿರ. .. ನಮ್ಮ, ಮರ, ಏನ ಗಣಗಡಿಗೆ. .. ಕೂ, ಗಾಡಿ, ವಡಿ ಬೇಕ್! ಹೊಲದಾಗ ಏನರಾಕು. .. ಬಿತ್ತನೆ, ಮಾಡಿಲ್ಲ! ಆದ್ರ ಚಜ್ಜಿ ಹಾಕಿದ್ರು ಚಜ್ಜಿ ರಾಚಿ ಮಾಡಿ. .. ಮನ್ನೆ, ಮನ್ನೆ ರಾಶಿ ಮಾಡಿ ಮಾರುಕಂಡು, ಬಂದಾರ! ಇನ್ನ, ಕೈ ವಾಡಬೇಕು. .. ಗಿಡ, ಹಚ್ಚಾರ ಇದು ಏನಂತಾರ! ನಿಂಬೆ ಗಿಡ ಮಾನಿ ಗಿಡ? ..
ನಿಮ್ಮ, ಹೊಲದಾಗ? .
ಹಾ, ಹೊಲ್ದಾಗ ಹಚ್ಚಾರ! ಅದೇ ಅದ್ರಾಗೆ ಬರೀ ಏನು, ಸ್ವಚ್ ಮಾಡೋದು? .. ಅಟ್ಟೆ, ಗೊಬ್ಬರ ಇಡೋದು ಅದಕ್ಕೆ ಮಾಡ್ತಾರ? ..
ನಿಮ್, ಹೊಲ್ದಾಗ ಗಿಡಗೋಳ ಬಿದ್ದಾವ! ನೋಡು, ನೀನ ಮಳಿ ಮಳಿಗಿ. ..
ಅಯೇ, ಮನಾರ, ಏನಂತಾರ? ಬೇನೆ ರೋಡಿಗೆ ಅಲ್ಲಿ! ..
ಹಾ, ಅಲ್ಲಿ ನಿಮ್ಮ್ದ, ಮನಿ, ಅದೇ, ನೋಡಲ್ಲಿ ಹಳ್ಳದ್ ಬಲ್ಲಿ. .. ಹ್ಮ, ಅಲ್ಲಿ ಗಿಡಗಳು ಬಿದ್ದಾವ? .. ನಾನ್, ಅಂದೆ ಮಂದಿ! ನಿಮ್ಮ್ ಅಣ್ಣಗ ಉಣಸಿಗೆ, ಹೊಂಟೀದ್ದಿವಿ ಅಲ್ಲ. .. ಆಸ್ಮಾರ್, ಗಿಡಗೋಳ್, ಬಿದ್ದಾವ ನೋಡ್, ಬೇವಿನ, ಗಿಡ. ..
ಇಲ್ಲ, ಕೊಟ್ಟಾರ ಅವು, ಗಿಡ. .. ಕೊಟ್ಟಾರ, ಮಂದಿಗೆ ಅದೇ! ವಂದು, ಮತ್ತೆ ಎದಕನಾ, ಆಗ್ತದ ಅಂತ ಹೇಳಿ! ಕೊಟ್ಟಾರ ಕಟ್ ಮಾಡಕ್ ಇನ್ನ ಕಟ್ ಮಾಡ ಇಲ್ಲ. .. ಎಲ್ಲ, ಏನ್ ಮಾಡ್ಯಾರವಾ! ಗೊತ್ತಿಲ್ಲ ಆದ್ರ. .. ಹಾಂಗ್ಯಂಥ, ಹತುನಾಡು, ಗಿಡ, ಮತ್ತೆ ಗಾಳಿನ ಹೆಂಗ ಇತ್ತಲ್ಲಾ ಮತ್ತತ್ ಏನ್ ಮಾಡ್ತಾರೆ, ಹೇಳು? ..
ಹೌದಾ, ನಿಮ್ಮತ್ತೆ? ..
ಹಾ, ಆರಾಮ್ ಅದಾರ ನೋಡು. ಅರಾಮದ ಎಲ್ಲಾರ, ಬರುತ್ತಾರೆ, ನಾಳೆ, ಎಂಗೇಜ್ಮೆಂಟ್ ಆದ. .. ಅದೆಂತಾ, ತಂಗಿ, ನಮ ಕಾ, ಅವ್ರ ಸಣ್ಣ ಮೈದಾನದು, ಮಗಳದು. ..
ಹೂ. ...
ಬರ್ತಾರ, ಎಂಗೇಜ್ಮೆಂಟ್ ಬರ್ತಾರ! ಬಂದ್ರ ಅಂದ್ರೆ, ಇಲ್ಲಿ ಬಂದು ಓದತ್ತಿರ್ಬೋದು, ಅವ್ರ ಅಪ್ಪರು, ಬರುತ್ತಾ. ..
ಹೌದಾ, ನಿಮ್ಮ, ಅವರು ನೆಗಣಿದವರು. .. ಇಷ್ಟರ, ಈಗ, ಒಟ್ಲದಾರಲ್ಲ? ..
ಅವ್ರ, ಇವಾಗ ಎಂಟ್ರಾಗ, ನೋಡು, ಇನ್ನ, ಈಗ ಎಂಟರಾಗ, ಬಿದ್ದ ಒಂದು ಎರಡ್ ದಿನ ಆಗಿರ್ಬೋದು? ..
ಎಲ್ಲಿದ್ದಾರೆ, ಬೆಂಗಳೂರಾಗ, ಅದಾರ, ಬಂದಾರ? ...
ಇಲ್ಲ ಬಂದಾರ ಇಲ್ಲ ತವರು ಮನಗ್ ಬಂದಾರ ತೋರ್ಸ್ಯಾರ ಅಂತ ಇಲ್ಲೇ ಬಂದಿದ್ರು ದ ಅಣ್ಣ ಅವ್ರು ಅವ್ರ ಅವ್ವರು ಎಲ್ಲಾರು ಬಂದಿದ್ರ ಎಲ್ಲಾರು ಬಂದ್ ಎಲ್ಲಾರು ಮಾತಾಡ್ಸಾರಂಗ ಎಲ್ಲಾರ ಮಾತಾರ ಅವರು ಊಟ ನಮ್ದೇನಾವ ಚಿಕನ್ ಚಿಕನ್ ಅನ್ನ ಸ್ವೀಟ್ ಇದೇ ಅಡಿಗೆ ಚಲೋ ಆಗಿತ್ತ ನಮ್ಮ ಹಹೂ ನಾವ್ ಅಪ್ಪಾರ ಮಾಡಿದ್ರ ಚಲಾಗಿತ್ತು ಅಡಿ ಚಲಾಗಿತ್ತ ಅಂದ್ರ ನಾ ಅಪ್ಪರ ಮಾಡಿದ್ರ ಹೂ ಎಲ್ಲಿ ನಾವೇ ಮಾಡುದ ಆಯ್ತು ಅಂತೇಳಪ್ಪ ಪರ ಮಾಡಿದ್ರ ಅಲ್ಲಿಗೆ ಚಲಾಗಿ ಸ್ವೀಟ ಇದು ತಂದಿದ್ದೇ ಗುಲಾಮ್ ಜಾಮನ್ ತಂದಿದ್ವಿ ಸಿಹಿ ಸಿಹಿ ಮಾಡಿದ್ವಿ ಗುಲಾಮ್ ಜಾಮ್ ತಂದಿದ್ವಿ ಇದು ಚಜಕಾ ಮಾಡ್ಬೇಕಂದ್ರೆ ಜಯನ್ನತ್ರ ಹುಗ್ಗಿ ಹುಗ್ಗಿ
ಹಾ
ಹುಗ್ಗಿ ಮಾಡಬೇಕಂದ್ರೆ ಅದು ಹುಗ್ಗಿಎಲ್ಲಿ ಬ್ಯಾಡ್ದವು ಇದನ್ನು ನಡತದೆ ಇದನು ಸೀನ್ ಎಲ್ತವು ಗುಲಾಬ್ ಜಾಮುನ್ ಅಂತ ಲ ಒಂದ್ಸ ಅಂದ್ರು ಜಿಲೇಬಿನೇ ತರ ಅಂದ್ರು ಮತ್ತೆ ಜಿಲೇಬಿನು ಬ್ಯಾಡ ಅಂತೇಳಿ ಇದು ತಂದ್ರು
ಅಡಿಗೆ ಚಂದ್ ಮಾಡ್ತಾರ ಹೇಳ ನಿಮ್ಮ ಒಪ್ಪರ್ ಮಾಡಿದ್ರಲ್ಲ ಅವ ಏನ್ ನೋಡಿನಿ
ಏನ್ ದೇವ್ರ ಮಾಡದಲ್ಲ ಅಂದ್ರೆ ನಿಮ್ಮ ಮಂದಿರ ಕರ್ದ ಅಂದ್ರ ಹೋಗ್ತಾರ ಬಿಡಲ್ಲ ಹೂ ಬ್ಯಾ ಮಾಡ್ತಾರಂತ
ಹ
ಏನ್ ನಮ್ಮ ಅಪಾರ ಮಾಡುತ್ತಾರೆ ಇಲ್ಲಿ ದೊಡ್ ದೊಡ್ಡದ ಇಲ್ಲ ಬರ ದೊಟ್ಟಲ್ ಕಾಣದು ಮಾಡ್ಯಾರ ಮತ್ತೆ ನಿಮ್ಂತ ಕರಿತ ನೋಡ ಅದ ಅದ್ಕ್ಕೂ ಮಾಡಾಕ್ಕತಾರ ನ ಅಪ್ಪರೂ
ಹ ಹೌದಾನ
ಅಂದ್ರ ಒಟರ ಬಿಡಲ್ಲ ಕರಿತರ ಹೋಗಿಲ್ಲ ಕರುದ್ರುನು ಹೋಗಿಲ್ಲ ಅಂತ ಹತಾರ ಅಂತ ಹೇಳಿ ಬಿಡಲ್ಲ ಹೋಗ್ತಾರ ಯಾಕಂತೇಳಿ ಇದು ಮಾಡಲ್ಲ ಹೂ ಒಂದು ಕಾರ್ ಕಾರ್ಣ್ಣ ಮನೆಯಾರ ಹೊಣೆ ಅವ್ರಂದ್ರ ಬಿಸಿಲಾದ ಕುದಿ ಅವ್ರ ಸಂಭಾಸ್ಬೇಕು ಮತ್ತೆ ಮಳಿ ಮಾಡ ಎಲ್ಲಿದ್ರಿ ಅಂತೇಳಿ ಬಿಟ್ಟ ಬಂದ ಹೋಗಿ ಈಗಿಂದ ಮತ್ತೆ ಅಲ್ಲಿ ಇವಾಗ ಮುಣಿಸಸ್ತೀವ ಅಂತ ಅಂದಾರವ ಅಡುಗೆ ಮಾಡಿ ನಮ್ಮನೆಗೆ ಅಂದಾರ ಏನ್ ಮಾಡ್ತಾರ ಮಾ ಅಕಮ್ಮ ಮಗಳಿಗೆ ಅಂತ ಅಂದಾರ ಹಾ ಇ್ ಹಾಕದಿಲ್ಲ ಮ ಮಂದಿಿಗೆ ಅಲ್ಲ ಓಣೆಯಾರ್ ಮಂದಿ ಬಂದಿಲ್ಲಲ್ಲಾ ಮತ್ತೆ ಅವ್ರಿಗೆ ಕರ್ಸಿ ಊಟ ಮಾಡ್ತಾರ ಆಯ್ತು ಅಂತ ಅಂದಾರ ಮತ್ತೆ ಅಯ ಮೊಮ್ಮಗಳು ಬಂದ ಲ್ಲಾ ಅಂತ ಅಂತೇಳಿ ನೋಡಕಾಂತಾ ಬರ್ತಾರಲ್ಲ ಯಾಕ ಹೋಗಿನ ದಿನ ಕರ್ದು ಅಂತಂದಾರ ನೋಡ್ಬೇಕಕಿಂದ ಒಂದು ಲಕ್ಷ್ಮಿ ಮಾಡ್ ಮಾಡ್ಸ ಅ್ ಸಲಯ ಅ ಆದ್ ಸಲ ಜಲ್ದಿನ ಹೋಗಕ್ ಮಾಡೀಿನಿ
ಹೌದಾನ ದಾರಿಿಗೆ ದೂರ ಆತದಲ್ಲಾ ಅದಕ್ಕ ಹಂಗಾಗಿ ಬಂದಿಲ್ಲ ಅದ್ರ ಬೇಸಿಗೆ ಬಿಸಿಲು ಜಾಸ್ತಿ ಎಲ್ಲ ಕಡೆ ಹಐರಾಣ್ ಹಾಕ್ತಿವಿ ಕೂಡ ಕಡೆ ಇಲ್ಲೇ ಬರ್ತಾರಲ್ಲ ಅಂತ ಅ
ಬಂದಿಲ್ಲ ನೋಡ್ ಹಂಗಾಗೆ ಬಂದಿಲ್ಲ ಈಸದ ಹೋಗಿಂದ ಇದು ಮಾಡಂತ ಅಂದರ ಹುಡುಗರ್ ನಮ್ ಹುಡುಗರ್ ನೆನೆಸ್ರು ಇದಕ್ ಹೋಗಿಂದು ಎಲ್ಲ ಅಕ್ಕ ಕರ್ಕೊಂಡದಿದ್ರಲ್ಲಾ ಹೋಗ ಬಂದಿದ್ದು ಎಲ್ಲಾ ನೆನ್ಸಿದ್ದ ಟೂರಿಗೆ ಹೋಗಿದ್ದು
ಹೂ ಚಂದ ಇತ್ತು ಮತ್ತ ಅದ್ರ ನೆನೆಸ್ತಾರ ಹುಡ್ಗಿರಕ್ಕಿ ಯಾಕಾಯ ಹ ಈಗಗ್ ಬರಕತ್ತಲ್ಲಾ ಹಂಗಾತಿ ಹಿಂಗತಿ ಅಂತಾರ ಹೌದವ್ವ ನಮಗ ಇಲ್ಲ ಸ್ವಪ್ಪ ದಿನ ಆ ರಜೆ
ಹಂಗ ಏನು ಕೇಳಿಲ್ಲ ಹೋಗಿದ್ದ ಯಾಕ ಚಲೋ ಇತ್ ನೋಡವ್ವ ಇಲ್ಲ ಚಲೋ ಹೋಗ್ ಬಂದಿದ್ದ ನೆಸ್ತೀವ ನೋಡಕ್ಕ ನಿಮ್ ಜೊತೆ ಹೋಗ್ ಬಂದಾಗ ಯಾವಾಗ ಹೋಗ್ಬ ಕಂತಳೆ ನಡೆಸ್ತು
ಹಾ ಹ ಹೌದೌದ್ ಹಂಗಾರೆ
ಹೂ ಹೌದ ಹಂಗಾಗಿ ನೆನ್ಸಿದ್ರಲ್ಲಾ ಪ್ಲೇಸ್ ಆಲಮಟ್ಟಿ ಒಳಗ ಹ ಅದು ಏನ್ ಆಡಿಗ ಎದ್ರಾಗ ಆಡಿದ್ದು ಅದು ತೊಟಲ್ಲಾಗ ಆಡಿದ್ದು ನೀ ಅದು ಎಲ್ಲ ಅದ ಇದು ಮಾಡ್ಕೊಂಡಾರಲ್ಲ ಎಲ್ಲಾ ನೆನಸ್ತಾರ
ಹೌದೌದು ನಿಮ್ ಹುಡುಗಿದ್ ಹೆಸರು ನೆನಪುಯ್ತಿ ಆಸ್ಮಾ ನನ್ಗ ಏನ್ ಇ
ನಮ್ಮ ಹುಡ್ಗಿ ಹೆಸರ ಉಮ್ಮೆ ಅಫ್ಸ.
ಉಮ್ಮೆ ಅಫ್ತ ನಿನ್ ಯಾರ ಕೇಳಿದ್ರು ಲಕ್ಷ್ಮೀ ಶಬಾನ ಯಾರೊ ಕೇಳಿದ್ರಲ್ಲ. ನನಗಾ ಏಳ್ ಶಬನಕ್ಕ ನನಗೆ ದ್ಯಾಸ್ ಬರಲ್ಲ ಅಂತೇಶ ಅಂತೆ ಆ ನಾನನ್ ಅಕೇನಂದ್ ಒಂದೇ ಸರಕ ದ್ಯಾಸ್ ಬರಲ್ಲಂದ ಎರಡ್ ಸರಕ್ ಕೇಳ್ಬೇಕು. ಅಂದ್ರ ಅದನ್ ನೆನಪ ಬರ್ತದಂತೇರ್ಲಿ ಶಬನಕ್
ಹದ ಇಲ್ಲ ಉಮ್ಮೆ ಅಫ್ಸ ಹ ಉಮ್ಮೆ ಅಫ್ಸ.
ಒಮ್ಮಿ ಅಪ್ಸಾ
ಹಾ
ಉಮ್ಮೆ ಅಪ್ಸ ಅದೇ ನನಗ್ ನೆನಪ್ ಬರೊದಿಲ್ಲವ ಅದಕ್ಕ ಕೇಳ್ದೆ ಇನ್ನೊಂದ್ಸರ.
ಹ ಹಂಗಾಗಿ ಹೆಸರಿಟ್ಟ್ ಟ್ಟಿ ಮತ್ತೆ ಇನೇನ್ ಬರ ಬಂದ್ ಹೋಗರಂತೆ ಮತ್ತೆ
ಹ ಬರಂತೋಗ್ ಯಾವಾಗರ.
ಹ್ಮ್ ಬರ್ರಿ ಮೊದಲ್ ಬಂದಿರಂತ ಇವಾಗನು ಬಂದೋಗ್ರಿ ಹಂಗಂಗ ಸರಿ ಮತ್ ಹಚ್ತೀನಿ ಹುಳ್ ಹುಡ್ಗಿಗ್ ತಗೋತೀನಿ.
ಸರಿ ತೊಗೊ ಸರಿ ಸರಿ.